ನಮಸ್ಕಾರ
ನಮಸ್ತೆ
ಏನ್ರೀ ತುಂಬಾ ಸಮಯದ ನಂತರ ಕಾಲ್ ಮಾಡಿದ್ದೀವಿ ಇದು ಕರೆ ಮಾಡತೀರಾ ನಮಗೆ
ಹಾಗೆ ಸುಮ್ಮನೆ ಕೂತಿಕೊಂಡಿದ್ದೇನೆ ಅದಕ್ ಅಕ್ಕಾಗಿ ನಿಮಗೆ ಕರೆ ಮಾಡಿದೆ
ಹೌದಾ
ಹಾ ಹೌದು ಆಗಿದೆ ನಿಮ್ಮದು ಆಗಿದೆ
ಹಾ ಹಾಗಿದೆ ಮತ್ತೆ ಏನ್ ಹೇಳ್ರಿ ಕಾಲ್ ಮಾಡಿದ್ರಿ
ನಿಮ್ಮ ಕನಸುಗಳ ಬಗ್ಗೆ ಕೇಳೋಣ ಎಂದು ಕರೆ ಮಾಡಿದೆ
ಹೌದಾ
ಹ್ಮ್
ಹ್ಮ್ ಹ್ಮ್
ನಾನೂ ಹೊರ ಕೂತ್ಕೊಂಡು ಯೋಚನೆ ಮಾಡ್ತಾ ಇದ್ದೆ
ಏನ್ ಯೋಚನೆ ಮಾಡ್ತಿದ್ರಿ ನೀವು
ನಮ್ಮ ಮುಂದಿನ ಜೀವನದ ಬಗ್ಗೆ
ಹ ಹಾ ಅದು ಒಳ್ಳೆ ವಿಚಾರಾನೇ ಬಿಡಿ ಏನು ಆಗ್ಬೇಕೋ ಅಂತ ಅ ಆಸೆ ಇದೆ ಅದೇ ಆಗ್ತೀರ
ಹ್ಮ್ ನಾನು ದೊಡ್ಟ್ಟು ಸಾಧನೆ ಮಾಡ್ಬೇಕು ಅಂತ ಇದೆ ನನಗೆ ಭವಿಷ್ಯದಲ್ಲಿ
ಅದು ತುಂಬಾ ಒಳ್ಳೆ ಕನ್ಸು ಅದಕ್ಕೆ ಏನು ಮಾಡ್ತಾ ಇದಯ ನೀನು ಅಂತ ಕೇಳಬಹುದಾ
ಹ್ಮ ದಿನ ಸ್ವಲ್ಪ ಸ್ವಲ್ಪ ಕಲಿತಾ ಇದ್ದೀನಿ ಹೊಸ ವಿಷಯಗಳು ಅರ್ಥ ಮಾಡ್ಕೊಳಕೆ ಪ್ರಯತ್ನ ಮಾಡ್ತಾ ಇದ್ದೀನಿ
ಕಷ್ಟ ಪಟ್ರೆ ಖಂಡಿತ ಫಲ ಸಿಗುತ್ತೆ ಎಂದು ಹಿರಿಯರು ಹೇಳಿದ್ದಾರೆ
ಹೌದಾ ನಿನ್ನ ಕನಸು ಏನು
ನಾನು ಜನರಿಗೆ ಉಪಯೋಗವಾಗುವ ಕೆಲಸ ಮಾಡಬೇಕು ಅಂತ ಬಯಸುತ್ತಿದ್ದೇನೆ
ಅದು ತುಂಬಾ ಒಳ್ಳೆಯ ಮನಸ್ಸು ನಿಮ್ಮದು ಹಾಗಾದರೆ
ಹ ಹಾ ಕೆಲ ಕೆಲವ ನಮ್ಮ ಸಂತೋಷ ಕೆ ಎಲ್ಲ ಬೇರೆಯವರು ಸಹಾಯ ಮಾಡಬೇಕು ು ಅವಾಗ ನಮಗೆ ದೇವರು ಚೆನ್ನಾಗಿ ಇಟ್ಟುಕೊಂಡುತ್ತಾನೆ
ನಾನು ಕೂಡ ಅದೇ ರೀತಿ ಯೋಚನೆ ಮಾಡ್ತಾ ಇದ್ದೆ ಆದರೆ ನಮಗೆ ಅಷ್ಟು ಕಷ್ಟ ಬೀಳುವ ಅಷ್ಟು ಆಸೆ ಇಲ್ಲ ಬಿಡಿ ಹೇಳಿ
ಕನಸು ಕಂಡ್ರೆ ಸಾಕು ಅಂತ ಅಲ್ಲ ಅದಕ್ಕೆ ಶ್ರಮನೂ ಕೂಡ ಪಡಬೇಕು
ಹೌದು ಕೆಲವೊಮ್ಮೆ ಸುಸ್ತು ಆಗುತ್ತೆ ಆದರೆ ನಿಲ್ಲಿಸಬಾರದು
ಹ್ಮ ಅದು ಕರೆಕ್ಟ್ ಅನ್ನಿ ನಾನು ಕೂಡ ಕೆಲವೊಮ್ಮೆ ೆ ಬೇಸರ ಪಡ್ತೀನಿ ಆಗ ನನ್ನ ಕನಸು ಕನಸುಗಳನ್ನ ನೆನೆಸ್ ನೆನೆಸಕೊಳ್ಳುತ್ತೇನೆ ನಾನು
ಅದ್ರಿಂದ ಮತ್ತೆ ಉತ್ಸಾಹ ಬರುತ್ತೆ ಅಲ್ವಾ
ಹೌದು ಮತ್ತೆ ಹೊಸ ಶಕ್ತಿ ಸಿಗುತ್ತೆ
ಹಾಗೆ ಹ್ಮ್ ಹ್ಮ್ ಏನ ಮಾಡ್ರಿ ನಮ್ಮ ವಯಸ್ಸಲ್ಲಿ ಸರಿಯಾದ ದಾರಿ
ಹ್ಮ್
ಅಲ್ಲಿ ನಡೆಯುವುದು ತುಂಬಾ ಮುಖ್ಯ
ಸರಿ ಒಂದು ತಪ್ಪು ನಿರ್ಧಾರ ಕೂಡ ಜೀವನದ ಆದ ಮೇಲೆ ಪ್ರಭಾವ ಬೀರಬಹುದು
ಹ್ಮ್ ಅದಕ್ಕೆ ಹಿರಿಯರ ಮಾತು ಕ ಅದಕ್ಕೆ ಹಿರಿಯರ ಮಾತನ್ನು ಕೇಳಬೇಕು ನಾವು
ಹಾಗೂ ನಮ್ಮ ಅನುಭವದಿಂದ ಕೂಡ ಕಲಿಯಬೇಕು.
ನಿನ್ನ ಮಾತು ಕೇಳಿದ ಮೇಲೆ ನನಗೆ ಇನ್ನ ಧೈರ್ಯ ಬಂದಿದೆ.
ನನಗೂ ಸಂತೋಷ ಆಯ್ತು ಪರಸ್ಪರ ಆ ಪ್ರೋತ್ಸಾಹ ಕೊಡ್ತಾ ಇದ್ರೆ ಯಾವಾಗ ಯಾವ ಕನಸು ಕೂಡ ದೊಡ್ಡದಲ್ಲ
ಹ್ಮ ಒಂದು ದಿನ ನಮ್ಮ ಕನಸುಗಳು ನಿಜವಾಗುತ್ತೆ ಅಂತ ನಂಬಿಕೆ ಇದೆ.
ಖಂಡಿತವಾಗ್ಲೂ ಆಗುತ್ತದೆ ನಂಬಿಕೆ ಶ್ರಮ ಮತ್ತು ತಾಳ್ಮೆ ಇದ್ದರೆ ಯಶಸ್ಸು ನಿಮ್ಮದೇ
ಹ್ಮ್ ಹಾಗೆ ಇವತ್ತು. ತ್ತಿನಿಂದ ಇನ್ನೂ ಹೆಚ್ಚು ಪ್ರಯತ್ನ ಮಾಡೋಣ ಅಂತ ನನಗೆ ನಿಮ್ಮ ಮಾತುಗಳನ್ನು ಕೇಳದ ಮೇಲೆ ಆಸೆ ಉಂಟಾಗುತ್ತಿದೆ ನನಗೆ
ಹದು ಕೂಡ ಹೌದು ಮುಂದಿನ ದಿನಾಗ್ಲುೂ ಆ ಇನ್ನುೂ ಚೆನ್ನಾಗಿರ್ಲಿ ಅಂತ ಆಶಿಸೋಣ ಬಿಡಿ
ಹ್ಮ್ ನಮ್ಮ ಕನಸುಗಳು ನಮ್ಮನ್ನು ಒಂದೆ ಕರೆದುಕೊಂಡು ಹೋಗುತ್ತೆ ಅಂತ ನನಗೆ ಆಸೆ ಇದೆ ನೋಡುವ
ಹಾಗೂ ನಮ್ಮ ಪ್ರಯತ್ನಗಳು ಅವುಗಳಗಳನ್ನು ನಿಜವಾಗಲು ಬಯಸು ಬಯಸಿದ್ದರೆ ಆಗಿದ್ದರೆ ದೇವ ಆ ಯಾರು ದೇವರನ್ನು ನೆನೆಸಿಕೊಳ್ಳುತ್ತಿಲ್ಲ ಅದಕ್ಕಾಗಿ ದೇವರು ಎಲ್ಲಾರೂ ಎಲ್ಲಾರಿಗೂ ಎಲ್ಲದನ್ನು ಕೊಡುವುದಿಲ್ಲ
ಹ್ಮ್ ಅದು ನಿಜಾನೇ ಹೌದು ನಾನ್ ನಿಮ್ಮನ್ನ ಒಂದು ಕೇಳಬೇಕು.
ಹ ಕೇಳಿ
ಆ ನಿನ್ನೆ ರಾತ್ರಿ
ಹ
ನನಗೆ ಒಂದು ವಿಚಿತ್ರವಾದ ಕನಸು ಬಿದ್ದಿತ್ತು.
ಹೌದಾ ಯಾವುದದು ಕನಸು ಕೇಳಬಹುದಾ ನಾನು
ಹ ನಾನು ಒಂದು ದೊಡ್ಡ ಬೆಟ್ಟದ ಮೇಲೆ ನಿಂತಿ ಕೊಂಡು ಸುತ್ತಮುತ್ತ ಎಲ್ಲಾ ಕಡೆ ಮೋಡ ಚಿ ಮ ಆಮೇಲೆ ಮಂಜಿನ ದೃಶ್ಯ ಇತ್ತು ಅಷ್ಟೆ ನನಗೂ ಕಾಣಿಸಿದ್ದು
ಓ ಆ ಮಂಜಿಂದ ಆಮೇಲೆ ಏನಾಗಿತ್ತು.
ಹ್ಮ್ ಆಮೇಲೆ ದೂರದಲ್ಲಿ ಒಂದು ಬೆಳಕು ಕಾಣಸಿತ್ತು ಅದನ್ನ ನೋಡ್ ತಾ ನೋಡ್ತಾ ಮುಂದೆ ನಡ್ಕೊಂಡ ನಡಿಯೋದಕ್ಕೆ ಶುರು ಮಾಡಿದೆ.
ನಿಮ್ಗೆ ಚೂರು ಕೂಡ ಭಯವಾಗಿಲ್ವಾ.
ಜಾಸ್ತಿ ರಾತ್ರಿ ಭಯ ಆಗಿದ್ದರೆ ಎಚ್ಚರ ಆಗುತ್ತಿತ್ತು ಆದ್ರೆ ಸ್ವಲ್ಪ ಭಯ ಆಯ್ತು ಕನಸು ಅಲ್ಲ ಆದ್ರೂ ಆ ಬೆಳಕು ಏನು ಅಂತ ತಿಳ್ಕೋಬೇಕು ಅಂತ ಅನಿಸ್ತು ಕನಸಿನಲ್ಲೂ
ಆಮೇಲೆ ಆ ಬೆಳಕಿನ ಹತ್ತಿರ ಅಹ ಹೋಗಿ ನೋಡಿದ್ದೀರಾ ನೀವು
ಹೌದು ಹತ್ತಿರ ಹೋದೆ. ಮೇಲೆ ಅದು ಒಂದು ಸುಂದರ ಅರಮನೆ ತರ ಕಾಣಿಸಿತ್ತು
ವಾ ಕೇಳೋಕೆ ತುಂಬಾನೇ ಚೆನ್ನಾಗಿದೆ
ಹ್ಮ್ ಅರಮನೆ ಒಳಗಡೆ ಹೋದಾಗ ತುಂಬಾ ಜನ ನಗ್ತಾ ಇದ್ರು
ನಿನಗೆ ಅವರು ಯಾರು ಅಂತ ಗೊತ್ತಾಯ್ತ.
ಇಲ್ಲ ಆದರೆ ಎಲ್ಲಾರೂ ನನಗೆ ಪರಿಚಯ ಇರುವ ಹಾಗೆ ಅನಿಸಿತ್ತು ನನಗೆ
ಹಾಗೆ ಕನಸುಗಳು ಕೆಲವೊಮ್ಮೆ ತುಂಬಾ ವಿಚಿತ್ರವಾಗಿರುತ್ತವೆ ಅಲ್ವಾ.
ಕೆಲವು ಕನಸುಗಳು ಇದ್ದ ಮೇಲೇನೂ ನೆನಪಲ್ಲಿ ಉಳಿತಾವೆ.
ನಾನು ಕೂಡ ಕೆಲವೊಮ್ಮೆ ಹಾಗೆ ಕನಸು ಕಾಣ್ತೀನಿ ನಿಮಗೆ ಗೊತ್ತಾ ಅದು
ಹೌದಾ ನಿನಗೆ ಹೆಚ್ಚಿಗೆ ಯಾವ ತ್ತರ ಕನಸು ಬೀಳುತ್ತೆ.
ನಾನು ಆಕಾಶದ ಆಕಾಶದ ಮೇಲೆ ಹಾರುವ ಕನಸು ಕಾಣುತ್ತೀನಿ.
ನಿಜವಾಗಿ ಹಾರಿದ ಹಾಗೆ ಅನಿಸಿತ್ತ
ಆ ಹೌದು ಗಾಳಿಯ ಜೊತೆ ಆಹ ತೇಲ್ತಾ ಇರುವ ಅನುಭವ ಸಿಗುತ್ತೆ ತುಂಬಾ ಮಜವಾಗಿರುತ್ತದೆ
ಹ್ಮ ಹ್ಮ ಹಾಗೆ ಅದು ತುಂಬಾ ಸಂತೋಷ ಅನು ಭವಾಗಿರಬೇಕು ಅದೊಂದ ಆದರೆ
ಹ ಖಂಡಿತ ಹೌದು ಆದರೆ ಇದ್ದ ತಕ್ಷಣ ಅದೆಲ್ಲಾ ಮ ಪಡೆಯೋಕೆ ಶುರು ಆಗುತ್ತೆ.
ಹೌದಾ. ನನಗೆ ಯಾಕೋ ಅದು ಗೊತ್ತಿಲ್ಲ ಕೆಲವೊಮ್ಮೆ ಒಂದು ಒಂದೇ ಕನಸು ಮತ್ತೆ ಮತ್ತೆ ಬರುತ್ತಾನೆ ಇರುತ್ತೆ ಬಟ್ ಆದರೆ ಅ ಅದೇ ಅದ ಏನು ಅಂತಾನೆ ನನಗೆ ನೆನಪಿರುವು ಜಿಲ್ಲಾ
ಅದಕ್ಕೆ ಕಾರಣ ಏನಿರಬಹುದು ಎಂದು ತಿಳಿದುಕೊಳ್ಳಬಹುದಾ.
ಗೊತ್ತಿಲ್ಲ ಬಹುಶ ದಿನಪೂರ ಅ ಯೋಚನೆ ಮಾಡಿತಾ ಇರ್ತನಲ್ಲ ವಿಷಯ ಬಗ್ಗೆ ಅದೇ ಆಗಿರಬಹುದು. ಅಂತ ನಾನ ಅನ್ಕೊಂಡಿದ್ದೀನಿ.
ಹಿರಿಯರು ಕನಸುಗಳಿಗೆ ಅರ್ ವಾಗಲು ಇರುತ್ತಾ ಅಂತ ಹೇಳ್ತಾರೆ.
ಹೌದಾ ಆದರೆ ನಾನು ಅದನ್ನ ನಂಬುವುದಿಲ್ಲ ನೀವ್ ನಂಬತೀರಾ.
ಸಂಪೂರ್ಣವಾಗ ಏನೂ ಅಲ್ಲ. ಆದ್ರೂ ಕೆಲವೊಂದು ಸಲ ಯೋಚನೆ ಮಾಡಕೆ ಅನಿಸುತ್ತದೆ ಅಷ್ಟೆ.
ಹೌದಾ ನಾನು ಮಾತ್ರ ಕನಸುಗಳನ್ನ ಆಸಕ್ತಿದಿಂದ ಕೇಳತಿನಿ ಯಾರಾದರೂ ಹೇಳಿದರೆ
ನಿನ್ನ ಈ ಕನಸು ಕೇಳಿದ್ಮೇಲೆ ನನ್ಗೂ ನನ್ನ ಕನಸುಗಳ ಮೇಲೆ ನೆನಪಾಯ್ತು.
ಹೌದಾ ಒಂದು ದಿನ ನಮ್ಮ ಕನಸುಗಳ ಬಗ್ಗೆ ಪುಸ್ತಕ ಬರಿದಬೇಕು ಅಂತ ನನಗ ಒಂದು ಆಸೆ ಇದೆ.
ಅದು ತುಂಬಾ ಆಸಕ್ತಿಯ ವಿಚಾರ.
ಹ್ಮ ಪ್ರತಿ ರಾತ್ರಿ ಒಂದು ಹೊಸ ಕತೆ. ತರಹ ಒಂದು ಹೊಸ ಕನಸು. ಹೊಸ ರೀತಿಯ ಒಂದು ಪುಸ್ತಕ. ಈ ತರ ಏನೋ ಒಂದು ಬರಿತಾ ಇರಬೇಕು ಅನ್ನೋ ಒಂದು ಆಸಕ್ತಿ ಇದೆ ನನಗೆ
ಹೌದು ಮನಸ್ಸಿನ ರಹಸ್ಯ ಲೋಕಕ್ಕೆ ಕನಸುಗಳು ಬಾ
ನಿಮ್ಮ ಧ್ವನಿ ಕೇಳಿಸುತ್ತಿಲ್ಲ ಹೋಗಿದೆ ನಿಮ್ಮ ಧ್ವನಿ
ನಿಮಗೆ ನಮ್ಮ
ಹ ಧ್ವನಿ ಹ ಇವಾಗ ಕೇಳಿಸ್ತಿದೆ.
ಹೌದು ಎಲ್ಲಿ ಇದ್ದರೆ ನಾವ್ ಏನು ಮಾತ ಆ ಕನಸುಗಳು ರಾತ್ರಿ ಬರ್ಗಿ ಹೋದು ಅದಕ್ಕೆ ಜನರು
ಹ
ನಿಮಗೆ ನಮ್ಮ ಧ್ವನಿ ಕೇಳಿಸ್ತಿದ್ಯಾ.
ಹ
ಕೇಳಿಸ್ತಿಲ್ವಾ.
ಹ
ನಿಮ್ಮ ಧ್ವನಿ ಕೇಳಿಸುತ್ತಿಲ್ಲ ನಮಗೆ ಮತ್ತೊಮ್ಮೆ ಮಾತನಾಡಿ
ಹ
ಕೇಳಿಸುತ್ತಿಲ್ಲ ಗುರೂ